ಹಲೋ ಹಾ ಹೇಳಿ ಬ್ರೋ. ಊಟ ಆಯ್ತಾ ಆಯ್ತು ಬ್ರೋ ನಿಮ್ದು ಹ್ಮ್ ಏನು ಮಾಡ್ತಿದ್ರಿ ಬ್ರೋ ಹಿಂಗೆ ವಾಕ್ ಮಾಡ್ತಾ ಇದ್ದೆ ಬ್ರೋ
ಅದೇ
ಹೌದು ನೀವು.
ನಾವು ವಾಕಿಂಗ್ ಮಾಡ್ತಿದ್ವಿ ಬ್ರೋ.
ಹೌದು ಬ್ರೋ.
ಬ್ರೋ ಈ ಕಡೆನೇ ಬನ್ನಿ ಬ್ರೋ ಒಂದ್ ಎರಡು ನಿಮಿಷ. ಮತ್ತೆ ಅದೇ ಹೇಳ್ಬೇಕು ಬ್ರೋ ಮೊನ್ನೆ ಏನೋ ಒಂದ್ ವಿಷಯ ಕೇಳ್ತೀನಿ ಅಂದ್ದಿರಿ.
ಹೆ ಬ್ರೋ ಹೇಳಿ.
ಅದೇ ಕಂಟಿನ್ಯೂ ಕ್ರಿಯೇಟಿವ್ ಹೆಂಗ್ ಆಗದ ಅಂತ.
ಹಾ
ಅದೇ ಹೇಳಲ್ಲ ಇವಾಗ ಅಂದ್ರೆ ನೀವು ಯಾ ಯಾವತರ ಅಂದ್ರೆ ಯಾವ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದಿರಾ ಅಂತ.
ಹಾ ಬ್ರೋ ನಾವು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಿದೀವಿ ಅಂದರೆ ರೈಡಿಂಗ್ ರಿಲೇಟೆಡ್.
ರೈಡಿಂಗಾ ಬ್ರೋ ನಿಮ್ ಕಡೆ ಬೈಕ್ಸು ಕಾರ್ಸ್ ಎಲ್ಲಾ ಇದಿಯಾ.
ಎಲ್ಲಾ ಇದೆ ಬ್ರೋ.
ಎಲ್ಲಾ ಇದಿಯಾ.
ಹ್ಮ್.
ಅಂದ್ರೆ ನೀವೇನು ಶೋ ಶೋಕೇಶ್ ಮಾಡಿಲ್ಲ ಇನ್ನು ಫೋಟೋಸು ಅದರದ್ದು
ಇಲ್ಲ ಬ್ರೋ ಗೊತ್ತಿಲ್ಲ ಅದರ ಬಗ್ಗೆ ರಿಲೆಟೇಡ್ ಏನೂ ಮಾಡ್ಬೇಕಂತ ಇದ್ದೀವಿ. ಕ್ಯಾಮರ್ಸೂ ಎಲ್ಲಾ ಬೈ ಮಾಡಬೇಕು ಅದೇ ಅವನ್ನೆಲ್ಲಾ ಎಲ್ಲಾ ತಿಳ್ಕೊಳ್ಳೋಣ ಅಂತ ಸುಮ್ಮನಾಗಿನಿ ಬ್ರೋ.
ಅದು ಏನ್ ಗೊತ್ತಾ ಇವಾಗ.
ಹ್ಮ್
ಕ್ಯಾಮರ ಏನು ಕಾಸ್ಟ್ಲಿ ಅಂತ ಏನು ಬೇಕಾಗಿಲ್ಲ
ಹಾ.
ಫಸ್ಟ್ ನೀವು ನಿಮ್ ಫೋನ್ ಇದೆಯಾ ಫೋನ್ ಇದೆಯಲ್ಲಾ ನಿಮ್ ಕಡೆ.
ಬ್ರೋ ಪೋನ್ ಇದೆ ನಾನು ಸ್ಟಾರ್ಟಿಂಗು ಪೋನಲ್ಲಿ ಮಾಡ್ಬೇಕು ಅಂತಾನೆ ಹೋದೆ ಬ್ರೋ ಹ್ಮ್ ಹ್ಮ್ ಅಂದ್ರೆ ಸ್ಟಾರ್ಟಿಂಗ್ ನನ್ ಪೋನ್ ತಗೊಂಡಿದ್ದೆ ಅಲ್ಲ ಪೋನ್ ಮಾಡೋಣ್ ಅಂತ ಹೋದೆ ಈಗ ಗಾಡಿ ಹೋಗ್ತಾ ಇರ್ತೀವಲ್ಲಾ ಅದು ಕ್ಯಾಮಾರ್ಸ ಶೇಕ್ ಆಗ್ತಿದೆ ಆಗುತ್ತೆ ಬ್ರೋ ಅಂದರೆ ಒಳಗಡೆ ಲೇನ್ಸು ಎಲ್ಲಾ ಹಾಳಾಗ್ತಾ ಇದೆ. ಗಾಡಿ ಹೋಗೋ ಸ್ಪೀಡಗೆ ಗಾಳಿಗೆ ಶೇಕ್ ಆಗುತ್ತಲ್ಲ ಪೋನೆಲ್ಲ ಕ್ಯಾಮರ ಹಾಳ್ ತ್ತ ಇದೆ ಬ್ರೋ ಅದಕ್ಕೆ ಅದು ಬೇಡ ಅಂತ ನಿಲ್ಸಿನಿ ಬ್ರೋ ಈಗ. ಸುಮ್ಮನೆ ಪೋನ್ ಹಾಳಾಗಿದೆ ಬ್ರೋ ಪೋನ್ ಹಾಳಾಗಿದೆ ಒಂದ್ ಹಾಳಾಯ್ತು. ತಿರ್ಗಾ ಮತ್ತೊಂದು ಹೊಸದು ಬೈ ಮಾಡ್ಕೊಂಡೆ ಬ್ರೋ ಫೋನು ಅದಕ್ಕೆ
ಓಕೆ ಓಕೆ. ಬ್ರೋ ಹಂಗಂದ್ರೆ ನೀವು ಐಫೋನ್ ಇದೆಯಾ.
ಹಾ ಬರ ಈ ಗಐಫನ್ನೆ ತಾೊಂಡಿರು್ದ ಬರ
ಇವಾಗ ಐಫ್ ಅನ್ ತಗೋೊಂಡ್ರಾ
ಹ್ಮ್
ಅಂದ್ರೆ ಐಫೋನ್ಲ್ಲ ಕ್ವಾಲಿಟಿ ಚೆಾಗ್ ಬರ್ತತಿ ಅಲ್ಲ ಇವಾಗ
ಕ್ವಾಲಿಟಿ ಬರ್ತಾಿದೆ ಬ್ರಾ ಮುಂಚೆ ಇದ್ದಿದ್ದು ನಂದು ಸ್ಯಾಮ್ಸಂಗ್ ಹಡ್ಕೊಂಡಿದ್ದೆ
ಹಾ ಹಾ
ಸೆ ಅದು ಸೆನ್ಸರ್ ಹಾಳಾಯ್ತ ನಮ್ಮ ಫ್ರೆಂಡ್ ಐಫೋನ್ನ್ ಮಾಡ್ಕೊಂತಿದ್ದ
ಹ್ಮ್ ಹ್ಮ್
ಒಂದು ಕ್ಯಾಮರಾ ಹಾಾಯ್ತ ಬರು ಸೆನ್ಸರ್ ಶೇಕ್ ಆಗ್ಬಿಟ್ಟು ಸೆನ್ಸರ್ ಎಲ್ಲಿ ಒ ಹೊಗಡೆ ಕ್ಯಾಮ್ರ್ದು ಹಾಳಾಗಿತಿವರು ಒಂದು ಫೋನ್ ಕ್ಯಾಮ್ರಾ ಹಾಳಾಯ್ತು ನಂದು ಹಾಳ ಇಬ್ರು ಇಬ್ರು ಜೊತೆಗೆ ತಗೊಂಡಿದ್ವಿ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ
ಹ್ಮ್ ಹ್ಮ್
ಇಬ್್ರದುು ಹಾಳಾಯ್ತಬ್ರು ಅದ್ಕ್ಕೆ ಕ್ಯಾಮ್ರಾ ಹೊಸದ ಬೈ ಮಾಡ್ಬೇಕು ಅಂತ ಇಬ್ಬರುೂ ಫೋನ್ ಹೊಸ ತಗೊಂಡ್ಬಿಟ್ಟು ಸುಮ್ನೆಾಗಿವರು
ಹ್ಮ್ ಹ್ಮ್. ಅದೇ ಬ್ರೋ ಮತ್ತ್ ಇವಾಗ ನೀವು ಕ್ಯಾಮ್ರಾ ಏನ ಇಂಟ್ರೆಸ್ಟ್ ಇದ್ದೀರಾ.
ಹಾ ಬೋ ಕ್ಯಾಮ್ರಾ ಅದೇ ಯಾವಾರ ಫೋರ್ ಕೆ ವೀಡಿಯೋಸ್ ಕ್ಯಾಮ್ರಾ ಬರುತ್ತಲ್ಲ ರೀಡಿಂಗು.
ಹ್ಮ್ ಹ್ಮ್.
ಅದ್ರ ಮೇಲೆ ಯಾವುದಾದ್ರು ಇದ್ದರೆ ಹೇಳಿ ಬ್ರೋ ಅದ ಯಾವುದೋ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತೆ
ಹ್ಮ್ ಹ್ಮ್
ನಾನೊಂದು ಓಡ್ದ ಬರು ಇದರ ವೆಬ್ಸೈಟ್ಸ್ ಅಲ್ಲಿ ನೋ ಗೊತ್ತಾಗ್ತಿಲ್ಲ ಅವರು
ಅದೇ ಬ ಇವಾಗ
ಹ್ಮ್
ನೀವು ಕ್ಯಾಾಮ ವೇಟ್ ಹೆಂಗೆ ವೇಟ್ ಇಲ್ಲ ಓಕೆನಾ
ಹಾಂ ಬರು ಈ ಕಾಸ್ಟ್ ಇದೆ ತಳ್ಳೋಣ ಬರು ಈಗ ಹೆಿಂಗೂ ಒಂದು ಫೋನು ಹೇಳೋದು ಫಿಫ್ಟಿ ಕೆದುು ಈಗ ಅಥ ನಾವು ಮತ್ತ ಈಗ ಐಫೋನ್ ಹೊಸಾದ ಸೀರೀಸೇ ತೊಗೊಂಡೆ ಈಗ ನ್ಯೂ ಸೀರೀಸ್ನ ಸಾವಟೆಂಪನ ಅದಿಕ್ಕೂ ಹೆಿಂಗು ಒಂದು ಕಾಲಕ್ಷ ಹಾಕಿವವಿ ಈ ಸುಮನೆ ಎಲ್ಲ ಆಗ್ಲಿ ಆಟೋ ಬ್ಯಾಗ ಕ್ಯಾಮ್ರಾ ತಗೊಂಡ್ರೆ ಒಳ್ಳೇದೇ ತಗಳಕ ೊಬ್ರು ಇಷ್ಟ ಎಲ್ ಕಾಸ್ಟ್ಲಿ ಆಗಲಿ ಎರಡು ತಗೋಬೇಕುಬ್ರು ತ್ರೀ ಸಿಕ್ಸ್ಟಿ ಡಿಗ್ರಿ ವಿತ್ ಫೋರ್ ಕೆ
ೋದಕೆನಾ
ಕೆರಡ ಬೇಕುಬ್ರು
ಬ ನಾನು ಹೇಳ್ತೀನಿ ನೋಡಿ
ಹ್ಮ
ನೀವು ನಿ ನಿ ಕನ್ ಗೊತ್ತಾ
ಹ್ಮ್
ನಿಕಾನ್ ಕಂಪನಿದು
ಹಾ
ಫೋರ್ ಕೆ ರೆಸೊಲ್ೂಷನ್ ಚೆನ್ನಾಗ ಎಲ್ಲಾ ಇದೆ
ಹಾ
ಮತ್ತೆ ನಿಮ್ಗೆ ಸೈಜು ಚಿಪ್ ಸೈಜು ಎಲ್ಲ ಜಾಸ್ತಿನೇ ಸಿಗುತ್ತೆ
ಹಾಂ
ಅದನ್ ತೋಂಡು ನೀವು ಕಂಡನ್ಸಷನ್ ಸ್ಟಾರ್ಟ್ ಮಾಡ್ಬೋದು.
ಹಾ
ಆಮೇಲೆ ನಿಮ್ಗೆ ಕಂಟೆಂಟ್ ಕ್ರಿಯೇಷ್ ಷನ್ನು ಸ್ಟಾರ್ಟ್ ಮಾಡಿದ್ ತಕ್ಷಣ ಪ್ರಮೋಷನ್ ಏನೂ ಲ್ಲಿ ಇದು ಮಾಡದು ದುಡ್ಡು ಪೇ ಮಾಡೋದು ಸ್ಟಾರ್ಟಿಂಗೆ ಸಿಗಲ್ಲ ನಿಮಗೆ.
ಹ
ನೀವೊಂದು ಸಿಕ್ಸ್ ಮಂತು ಕಷ್ಟ ಪಡ್ಬೇಕಾಗುತ್ತೆ. ಅಂದ್ರೆ ಡೈಲಿ ವೀಡಿಯೋಸ್ ಮಾಡೋದು.
ಹಾ
ನಿಮ್ ಕಡೆ ಯಾವ್ ಬೈಕ್ ಇದೆ ಅದನ್ನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು.
ಹಾ
ಅದ್ರ ಬಗ್ಗೆ ವೀಲ್ ಮಾಡೋದು.
ಹಾ
ಆಮೇಲೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲ್ಲೂ ನೀವು ಕಾಣ್ತಾ ಇರ್ಬೇಕು.
ಹಾ
ಎಲ್ಲಾ ಪೀಪಲ್ಸ್ಗು ವಿಸಿಬಲ್ ಇರ್ಬೇಕು.
ಹಾ
ಆವಾಗ ನೀವು ಒಂದು ಜನಕ್ಕೆ ಗೊತ್ತಾದ್ರೆ
ಹಾ
ಹ ನಿಮ್ಗು ಒಂದು ಜನಕ್ ಗೊತ್ತಾದಾಗ ನಿಮ್ ನೀವ್ ಏನೇ ಹೇಳಿದ್ರುನೂ ಟೆಸ್ಟ್ ಮಾಡ್ತದೆ. ಹ
ಹ
ಅವಾಗ ಒಂದು ಇವಾಗ ಮಿನಿಮಮ್ಕ್ ಒಂದು ಫೈವ್ ಟು ಟೆನ್ಕೆ ಫಾಲೋವರ್ಸ್ ಇರ್ಲೇಬೇಕು. ಒಂದು ಪ್ರಮೋಷನ್ ತೊಗೊಳಕ್ಕೆೆ.
ಅಲ್ಲ ಗುರು ಇತ್ತು ಈಗ ಅಕೌಂಟಲ್ಲಿ ಟೂ ಕೆ ಫಾಲೋವರ್ಸ್ ಇತ್ತು ನಂದು.
ಹಾ ಹಾ
ಆಮೇಲೆ ಈಗ ಫಾಲವರ್ಸಲ್ಲೇನ್ ಮೆಸೇಜ್ ಆಗ್ತಿದ್ದಿಲ್ಲ ಬ್ರೊ. ಅಂದರೆೆ ಫಾಲೋವರ್ಸು ಯಾರೂ ಮೆಸೇಜೇನ್ ಹಾಕ್ತಿದ್ದಿಲ್ಲ ಕೆಟ್ಟದಾಗೆ. ಇನ್ನ ಬೇರೆ ಇಡ್ತಾರಲ್ಲ ಬ್ರೊ ಅವರ್ಗೆ ದಸ್ಸಾರ್ರ ಏನ್ ಮಾಡ್ತಿದ್ರು ಮೆಸೇಜ್ ಆಗ್ತಾ ಇದ್ರು ಬ್ರೋ
ಹ್ಮ್ ಹ್ಮ್
ಒಂದು ಕ್ಯಾಮ್ರಾ ತೊಗೊಳೋದಾಗಿಲ್ಲ ಯಾವುದು ವೀಡಿಯೋಸ್ ನೋಡಿದ್ರರೆ ಬ್ಲರ್ ಬರುತ್ತೆ. ಹಂಗೆ ಹಿಂಗೆ ಎಲ್ಲಾ ಮಾತಾಡ್ತಿದ್ರು ಬ್ರೋ ಮೆಸೇಜಲ್ಲಿ ಅದಕ್ಕೆ ಅವರು ಹೊಸ್ದು ತಾಮಗೊಳೋಣ ಅಂತ ನಾನು ನಿಂತಿದ್ರು, ಸ್ಟಾರ್ಟಿಂಗಿಂದ ಫೋನಲ್ಲಿ ಫೋನಲ್ಲಿ ವೀಡಿಯೋ ಮಾಡಿಬಿಟ್ಟೆ ಎಲ್ಲ ವೀವ್ಸ್ ಎಲ್ಲ ಚೆನ್ನಾಗೆ ಇತ್ತು ಬ್ರೋ ವೀವ್ಸು ಲೈಕ್ಸು ಎಲ್ಲ.
ಹ್ಮ್ ಹ್ಮ್
ಎಲ್ಲ ಮಿಲಿಯನ್ಸ್ ಎಲ್ಲ ವ್ಯೂ್ ಆಗಿದೆ ಬ್ರೋ ಕೆಲವೊಂದು ವೀಡಿಯೋಸ್ಗಳೆಲ್ಲ.
ಹ್ಮ್
ಎಲ್ಲ ಕೆ ವಿಡಿಯೋಸ್ ಎಲ್ಲಾ ವ್ಯೂಸ್ ಆಗಿದೆ. ಲೈಕ್ಸ್ ಎಲ್ಲ ಚೆನ್ನಾಗ್ ಬಂದಿದೆ ಬ್ರೊ. ಅದೆ ಬ್ರೊ ಇನ್ನ ಕ್ಯಾಮ್ರಾ ಒಂದ್ ತಗಂಡ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದಲ್ಲ ಅಂತ.
ಹಂಗಂದ್ರೆ ನೀವು ಕಾಸ್ಟ್ಲಿ ಕ್ಯಾಮ್ರನೇ ತಗೊಂಡ್ಬಿಡಿ.
ಹಾಂ ಬ್ರೊ ಅದೆ ತಾಳದ್ ತಗಳ್ತಿವ್ ಬ್ರೊ ಕಾಸ್ಟ್ಲಿ ತೊಂಬರುತ್ತೆ ಅಂತ.
ಹ್ಮ್ ಹ್ಮ್
ಎಲ್ಲ ಒಳ್ಳೊಳ್ಳೆ ಬೈಕ್ ಇರ್ತೀವಿ ಇಟ್ಟು ಇರ್ತೀವಿ ಅಂದ್ರಲೆ ಅದಕ್ಕೆ ತಕ್ಕಂಗೆ ಎಲ್ಲ ಇಬೇಕಲ್ಲ ಬ್ರೋ
ಅದೇ ಸುಮ್ನೆ ನೀವು ಒಂದು ಒಂದೂವರೆ ಲಕ್ಷಕ್ಕೆ ಒಂದು ಕ್ಯಾಮೆರಾ ಇದೆ
ಹಾ
ಅದನ್ನು ಅದನೇ ತಗೊಂಬಿಡಿ
ಹಾ
ನಿಮ್ಮ ಅಂದ್ರೆ ನಿಮ್ಮ ನೀವು ಅಸ್ತೆೆಟಿಕ್ ಯಾವತರ ನೀವು ಪರ್ಸನ್ ಅಸ್ತೆೆಟಿಕ್ ಯಾವತರ
ಹಾಂ ಬ್ರೋ ಅಸ್ತೆೆಟಿಕ್ಸ್ ನಾವೆಲ್ಲ ಏನೇ ಇದರೂ ಎಲ್ಲ ಬ್ರ್ಯಾಂಡೆಡ್ ಇರಬೇಕು ಫುಲ್ ಶೋಕಿ
ಓಕೆ ಓಕೆ
ಬೈಕ್ ಕೂಡ ಶೋಕಿ ಆಕ ಹೆಲ್ಮೆಟ್ ಫುಲ್ ಬ್ರ್ಯಾಂಡು ಅಕೋ ಜಾಕೆಟ್ ಸಹ ಬ್ರಾಂಡ್ ಎಲ್ಲ ಬ್ರ್ಯಾಂಡೆ
ಹ್ಮ್ ಹ್ಮ್ ಬ್ರೋ ಈವಾಗ ನಿಮ್ಮ ಕಡೆ ಯಾವ್ದ್ಯಾವ್ದು ಬೈಕ್ಸ್ ಮತ್ತೆ ಕಾರ್ಸ್ ಸಿಗೋದು
ಹೌದ್ರೋ ಬ್ರೋ ನಾನ್ ಬೋ ನಾವು ಬರ್ ಬಂದ್ಬಿಟ್ಟು ಫಸ್ಟು ಬಿ ಎಂ ಡಬ್ಲ್ಯೂ ಲವರ್ ಆಗಿಬಿಡ್ತೀವಾಲ್ಲ
ನಾನು ಫಸ್ಟು ಬೈಕ್ ಇಟ್ಟಿದ್ದವರು ಬಿ ಎಮ್ ಡಬ್ಲ್ಯೂ ತ್ರೀ ಟೈನ್ ತೊಗೊಂಡೆ ಫಸ್ಟು
ಹಾ ಹಾ
ಅದು ತಗೊಂಡ್ಬಿಟ್ಟೆ ಅಂದೆ ಸ್ಟಾರ್ಟಿಂಗ್ ಫಸ್ಟ್ ಕಲಿಯೋಬೇಕಲ್ಲ ಬ್ರೋ ಅಂದ್ರ ಅಂತ ದೊಡ್ಡ ಗಾಡಿಗಳು ಕಂಟ್ರೋಲ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ ದೊಡ್ಡೋದು ತಕೊಂಡ್ರೆ ಫ್ರಿಸ್ಟ್ ಅದು ತಕೊಂಡೆ ಅದನ್ನ ತಕೊಂಡೆ ಬ್ರೋ ಅದರಿಂದಾನೆ ಸ್ಟಾರ್ಟ್ ಮಾಡಿದ್ದು ನಾನು ಆ ಸ್ಟಾರ್ಟ್ ಮಾಡಿದೆ ಅದೆಲ್ಲ ಕಲಿತಾ ಅದೆಲ್ಲ ಪರ್ಫೆಕ್ಟ್ ಆದಮೇಲೆ ಎಸ್ ತೌಸಂಡ್ ಆರ್ ಆರ್ ಹೊದೆ ಬ್ರೋ ಡೈರೆಟ್
ಓಕೆ
ಈಗ ಅದನ್ನ ತಕೊಂಡು ಕೂಡ ಇದನ್ನು ಬಿಡಬಾರ್ದಲ್ಲ ಬ್ರೋ
ಹ್ಮ್ ಹ್ಮ್
ಹಂಗಾಗಿ ಇದನ್ನ ಬಿಟ್ಟಿಲ್ಲ ಇದು ಹಾಗೇ ಇದೆ ಇದನ್ನ ಸೇಲ್ ಮಾಡಲ್ಲ ಬ್ರೋ ಇದು ಮೆಮೊರಿ ಹಾಗೇ ಇರಬೇಕು ಅದುೂ ಇರಬೇಕು ಬ್ರೋ ಎಸ್ ತೌಸಂಡ್ ಆರ್ ಆರ್ ಇದೆ ಕಾರ್ ಕೂಡ ಬಿ ಎಮ ಡಬ್ಲ್ಯೂ ಇಟ್ಟಿನೆ ಬ್ರೋ ಫೋರ್ ಅಡಿಷನ್
ಓಕೆ ಓಕೆ
ಈಗ ಹತ್ತತ್ರ ಅದೇ ಕಲೆಕ್ಷನ್ ಬಂದ್ಬಿಟ್ಟೆ ಬೈಕು ಮತ್ತೆ ಕಾರ್ ಯಿಂದು ತ್ರೀ ಕ್ರೋರ್ ಇದೆ ಬ್ರೋ
ಹೌದಾ
ಹ್ಮ್
ತ್ರೀ ಕ್ರೋರ್
ಹಾ ಬ್ರೋ ತ್ರಿ ಕ್ರೋರ್ ಇದೆ
ಹಾಂ ಹಾಂ ಅಂದರೆ ಚೆನ್ನಾಗಿ ಬೈಕ್ಸ್ ಸ್ಪೂಟ್ ಇದು ಕಾರ್ಸ್ ಎಲ್ಲ ಇಟ್ಟಿದ್ದೀರ ನೀವು
ಹಾ ಬ್ರೋ ಬೈಕ್ಸು ಕಾರ್ಸ್ ಎಲ್ಲಾ ಇಟ್ಟಿವಿ ಬ್ರೋ
ಬ್ರೋ ಫ್ಯಾಮಿಲಿಗೋಸ್ಕ ಫ್ಯಾಮಿಲಿ ಕಾಲ್ ಏನಾರ ಇದಿಯಾ
ಫ್ಯಾಮಿಲಿ ಕಾರ್ ಬೇರೆ ಇದಾವೇ ಬ್ರೋ ಇದು ನನಗೆ ಇಟ್ಟಿರೋ ಕಾರ್ಸ್ ಇವು ಕಾರು ಬೈಕ್
ಹ್ಮ್ ಹ್ಮ್
ಫ್ಯಾಮಿಲಿ ಅಂತಾನೇ ಬೇರೆ ಕಾರ್ ಇದೆ ಬ್ರೋ
ಅದೇ ನೀವು ಇದನ್ನೆಲ್ಲಾ ಸ್ಟಾರ್ಟ್ ಮಾಡ್ಕೊಂಡು
ಹ್ಮ್
ವೀಡಿಯೋಸ್ ಎಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಒಂದು ಈ ತರ ಶೋರೂಮ್ ಈ ತರ ತೆಗಿಬಹುದು ನೀವು
ಹಾ
ಹೆಂಗಿದು ನಿಮಗೂ ಆಡಿಯನ್ಸ್ ಇಡ್ತದಾ
ಆ
ಅವು ಎಲ್ಲಾ ನಿಮ್ ನಂಬಿ ಎಲ್ಲಾ ಇದನ್ನ ತೊಗಂತಾರೆ ನೀವು ಬಿಸ್ನೆಸ್ ಮಾಡ್ಬೋದು ಇದರಿಂದ
ಹ ಬ್ರೋ ಹಾ ಬ್ರೋ ಇದೇ ಒಟ್ಟು ಏನಾದ್ರೂ ಒಂದು ಮಾಡ್ಬೇಕಲ್ಲ ಬ್ರೋ
ಹ್ಮ್ ಅದು
ಬಟ್ ಅಂದ್ರೆ ನಮ್ಮ ಫಾಲೋವರ್ಸ್ ಗೆಲ್ಲ ಯೂಸ್ ಆಗತ್ತೆ
ಅದೇ ಹೆಂಗಿದ್ರು ಇವಾಗ ನೀವು ಇವೆಲ್ಲಾ ಇಟ್ಕೊಂಡಿದ್ದೀವಲ್ಲಾ
ಹಾ
ಅಥವಾ ಇಲ್ಲ ಅಂದ್ರೆ ಬಿ ಎಮ್ ಡಬ್ಲ್ಯೂ ಎಲ್ಲ ಕಾರ್ ಇದೆಯಲ್ಲಾ
ಹಾ
ಅದನ್ನ ರೆಂಟಗ ಮಾಡ್ ಬನ್ನಿ ದಿನಕ್ಕೆ ಇಷ್ಟ ಅಂತ
ಇಲ್ಲ ಬ್ರೋ ನಾನ ಆ ಥರ ಏನ ಮಾಡಲ್ಲ ಬ್ರೋ
ಯಾಕೆ ಬ್ರೋ
ಅಂದ್ರೆ ಬ್ರೋ ಅದು ಸ್ವಂತ ದುಡ್ಡದ ಬಿಟ್ಟ ತಗಂಡಿರದಲ್ಲಾ ಆ ತರ ಇನ್ನೊಬ್ರು ಕೈಲ್ ಕೂಡಕ್ಕ ಇಷ್ಟ ಇಲ್ಲ ಬ್ರೋ ನನ್ನ ಬೈಕ್ ಆದರು ಕೊಡಲ್ಲ ಬ್ರೋ ಇನೂಬ್ಬರ ಕೈಲಿ ಎಲ್ಲರೂ ಒಂದೇ ಥರ ಇರಲ್ಲಲ್ಲ ಬ್ರೋ
ಅದೇ ಅದೇ ಹಾ ಅಂದ್ರೆ ಏನ ಡ್ಯಾಮೇಜ್ ಮಾಡ್ತಾನ ಅಂತಾನ
ಹಾ‌ ಬ್ರೋ ಒಂದ್ ಸಣ್ಣ ಸ್ಕ್ರ್ಯಾಚ್ ಆದರೂ ತಡ್ಕಳಕ್ಕ ಆಗಲ್ಲ ಅದಕ್ಕೆ ಬ್ರೋ ಆ ಥರ ಎಲ್ಲ ಕೊಡಲ್ಲ ಬ್ರೋ ಯಾರ ಕೈಲಿ ರೆಂಟ್ ಗಿಂಟ ಎಲ್ಲ ಬಿಟ್ಟ ಬೇರೆ ಥರ ಇದ್ದರೆ ಹೇಳಿ
ಹ್ಮ್ ಅದು ಕರೆಕ್ಟೆ ಬಿಡಿ ಬ್ರೋ ಬ್ರೋ ಇಲ್ಲಾಂದ್ರೆ ಮಾಮೂಲಿ ನೀವು
ಹ ಬ್ರೋ
ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಲ್ಲಾ
ಹ್ಮ್
ಯೂಟ್ಯೂಬ್ ಇಂದ ಮತ್ತೆ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಅದೆಲ್ಲ ಮಾಡ್ಬಿಟ್ಟು ನೀವು ಶೋರೂಮ್ ಮಾಡ್ಬಿಟ್ಟು
ಹಾ ಬ್ರೋ
ಹಾ ಆವಾಗ ದುಡ್ ಮಾಡ್ಬೋದು ಅಂದ್ರೆ ಅಲ್ಲಿ ರೆಂಟ್ ರೆಂಟರ್ಸ್ಗೋಸ್ಕರ ಕಾರ್ ಬೈ ಮಾಡಿ
ಹಾ
ನೀವು ಅದೊಂದ ಬಿಸ್ನೆಸ್ ಮಾಡ್ಬೋದು
ಹಾ ಬ್ರೋ ಮಾಡ್ತೀವ ಬ್ರೋ ಅಂದರೆ ಫಾಲೂವರ್ಸಿಗೋಸ್ಕರ ಏನಾದಾರು ಒಂದ್ ಮಾಡ್ಬೋದು ಬ್ರೋ ಗೀವ ಅವೇಸ ಎಲ್ಲ ಕೊಡಬೇಕು ಅಂತ ಇದ್ದೀನಿ
ಫಾಲೋವರ್ಸಗಳಿಗೆಲ್ಲ ಇವು ಚಿಕ್ಕ ಪುಟ್ಟ ಎಲ್ಲ ಗಿವ ಅವೇ ಮಾಡ್ತಿದೀವಿ ಬ್ರೋ
ಹ್ಮ್ ಹ್ಮ್
ಅದೇನು ಬರ್ತಾ ಬರ್ತಾ ಇನ್ನೊ ಮುಂದೆ ಬೆಳದ ಬೆಳದಂಗೆ ದೊಡ್ಡ ದೊಡ್ಡ ಗೀವ ಅವೇಸು ಮಾಡಬೇಕು ಅಂತಿದ್ದೀನಿ ಬ್ರೋ ಹ ಬ್ರೋ ಏನೇ ಇದ್ರು ಒಂದ್ ಚುರ್ ನನಗೆಲ್ಲ ವಾಟ್ಸಪ್ ಮಾಡಿ ಬ್ರೋ
ಹಾ ಅದೇ ವಾಟ್ಸಆಪ್ ಮಾಡ್ತ ತ್ತಿನಿ ಹ ಹ ಓಕೆ
ಓಕೆ ಬ್ರೋ